ಸಿತಿಲ್ಲವೇ
ಕೇಳಿಸ್ತೀದೇ ಇವಾಗ
ಹ್ಮ್ ನಮಗು ಇವಾಗ ಕೇಳಸ್ತಾ ಇದೆ ಮತ್ತೆ ಸಮಾಚಾರ
ಹ್ಮ್ ಏನ್ ಮಾಡ್ತಿದ್ದೀರಾ
ನಾನು ಮಲಗಿದ್ದೇನೆ
ಮಲ್ಗಿದಿ ನೀವೇನ್ ಮಾಡ ಇದ್ದೀರಾ?
ನಾನು ಮಾಲ್ಗಿದಿನಿ
ಹ್ಮ್ ಊಟಾ ಆತಾ
ಊಟ ಇನ್ನ ಇಲ್ಲ ನಿಮ್ದು ನಿಮ್ಮದು?
ನಾನು ಇಲ್ಲಿ ಇಲ್ಲ ಇಲ್ಲ ನಾನು
ನಮ್ಮ ವಸತಿ ನಮ್ಮ ವಸತಿ ನಿಲಯದಲ್ಲಿ ಎಂಟು ಗಂಟೆಗೆ ಊಟ
ನಮ್ಮ ಹೊಸತಿನಿಲಯದಲ್ಲೂ ಇವತ್ತು
ಏನು ಗೊತ್ತೇ ನೀವು ಮಾತಾಡುತ್ತಿರುವುದು ಕೇಳುತ್ತಿಲ್ಲ ಫೋನಿನಿಂದ. ಹಾಗಿದ್ದರೆ ನಿಮ್ಮ ದೂರವಾಣಿಯಲ್ಲಿ ಏನೂ ತೊಂದರೆ.
ಮಾಡುತಿರೋದು ಕೇಳಿಸ್ತಾ ಇಲ್ಲ.
ಇವಾಗ ಕೇಳಿಸಿತು. ಓ ಹೌದೇನು. ನಮ್
ಹ ಇವಾಗ ಕೆಳಸ್ತಿದೆ ನಿಮಗೆ.
ಕೇಳಿಸ್ತಾ ಇದೆ.
ಹಾ ನಮ್ ವಸತಿನಿಲಯದಲ್ಲಿ ಇವತ್ತು ಕೋಳಿ ಸಾರು ಹ್ಮ್
ಏನು ಗೊ ಏನ್ ಗೊತ್ತಾ ಹು. ನೀವು ಮಾತಾಡಿದ್ದು ಯಾವಾಗೋ ಮಾತಾಡಿದ್ದು ಮಾತಾಡಿ ನಿಲ್ಸ್ ಆದ್ಮೇ ನನಗೆ ಇ ಇದ್ರಲ್ಲಿ ಕೇಳಿಸ್ತಾ ಇದೆ.
ಹ್ಮ್ ಪರವಾಗಿಲ್ಲ ಹೇಳಿ ಹೇಳಿ.
ಹಾ ಹಾ ಅದು ತೊಂದರೆ ಇದೆ.
ಹೌದು
ಹಾಗಾಗಿ,
ನಮ್ಮ ಕೊಠಡಿಯಲ್ಲಿ ತುಂಬಾ ತುಂಬಾ ತೊಂದರೆ ಇದೆ ನನ್ನ ದೂರವಾಣಿಗೆ. ಹಹ ಬಹಳ ಬಹಳ ತೊಂದರೆ.
ಅ ಹಿ ಹಿ ಹಿ
ಏನನ್ನು ನೋಡುವುದಕೋದರೂ ಬರುವುದಿಲ್ಲ ಮಾ ಮಾತನಾಡುವುದಕ್ಕಾದರೆ ಮಾತೆ
ಕೇಳುಸುತ್ತಿಲ್ಲ.
ಮಾತೆ
ಮತ್
ಕೇಳಿಸುತ್ತಿರುವುದಿಲ್ಲ.
ಹ್ಮ್ ನೀವು ಒಂದು ಸಲ ತೋರಿಸಿಕೊಳ್ಳಿ. ವೈದ್ಯರ ಬಳಿ.
ಕರೆ
ಹ್ಮ ಹಾ ಹಂಗೆ
ಹ್ಮ ಅದು ಏನಕ್ಕೆ ಅಂತ ನನಗೂ ಅರಿಯುತಿಲ್ಲ.
ಹ್ಮ
ಹ್ಮ ದೂರವಾಣಿ ಕೇಂದ್ರಕ್ ಹೋಗಿ ಒಂದು ಸಲ.
ಪರೀಕ್ಷೆ ಮಾಡಿಸ್ಕೊಂಡು ಬರ್ಬೇಕು.
ದೂರವಾಣಿ ಆ ಎಲ್ಲಿ ಇರುವುದು.
ಹ್ಮ್ ನಮ್ಮ ವಸತಿ ನಿಲಯದ ಅಕ್ಕಪಕ್ಕ ನೋಡಬೇಕು.
ಹಾ
ನೋಡಿದ ಮೇಲೆ ಹೋಗಿ. ಹ್ಮ ಸರಿಪಡಿಸಿಕೊಂಡು ಬರಬೇಕು.
ಹ ಸರಿ ಮಾಡಿ ಕೊಡುವರೇ.
ನೋಡಬೇಕು ಆ. ಅಥವಾ ನಮ್ಮ ವಸತಿ ನಿಲಯದಲ್ಲಿ ಕಂಬ ಕಂಬಗಳು.
ಹ್ಮ
ನ ಅದು ಎಳೆಯುತ್ತಿಲ್ಲವೋ ಏನ್ ಕತೆೇನೋ ಅದುೂ ಗೊತ್ತಿಲ್ಲ.
ಹಾಗೆ
ಹಾಗೆ ಸುಮ್ಮನೆ ನಾನು ದೂರವಾಣಿ ಕೇಂದ್ರಕ್ಕೆ ಹೋದರೆ. ಸುಮ್ಮನೆೇ ದುಡ್ಡು ಎಳೆದುಕೊಳ್ಳುವರು.
ಹಾ ಎಳೆದುಕೊಳ್ಳುತ್ತಾರೆ ಕೈಯಿಂದ.
ಹಾ ಅದಕ್
ದೂರವಾಣಿ ಎನು ತೊಂದರೆ ಇಲ್ಲದಿದ್ದರೂ ಸಹ ನಾವು ಹಣವನ್ನು ವೆ ವಚ್ಚ ಮಾಡಬೇಕು ಆದ್ದರಿಂದ ನಾನು ಹೋಗಲು ಹಿಂಜರಿಯು
ಬೇಜರಾಗ್ತಾ ಇದ್ದೀರಾ.
ಹೌ
ಬೇಜಾರಾಗಬೇಡಿ ಬಿಡಿ ಅದು ಆ ತೊಂದರೆ ಕೆಲವೇ ದಿನಗಳು ಅಷ್ಟೆ. ಮಳೆಗಾಲ ಕಳೆದ ಮೇಲೆ ಎಲ್ಲಾ ಸರಿ ಹೋಗುತ್ತದೆ.
ಹ ಅದು ಇನ್ನು ಕಳೆದು ಹೋಗಲು ಆರು ತಿಂಗಳ ಕಾಲ ಇದೆಯಲ್ಲಾ.
ನಮ್ಮ ಊರಿನಲ್ಲಿ ಹೆಚ್ಚು ಮಳೆ. ಮಳೆಗೆ ಶಾಲೆಗಳಿಗೆ ಎಲ್ಲ ರಜೆ ಕೊಟ್ಟಿದ್ದಾರೆ.
ಓ ಹೊ
ನಮ್ಮ ಊರಿನ ವಾತಾವರಣ ತುಂಬ ಚೆನ್ನಾಗಿದೆ ನಮ್ಮ ಊರು,
ನನಗೆ ನಿಮ್ಮ ಊರೆಂದರೆ ಬಹಳ ಇಷ್ಟ ನನ್ನ. ಮನದಾಳದ ಒಂದು ಜಾಗಕ್ಕೆ ಹೋಗಬೇಕು ಎನ್ನುವುದು. ವುದು ಇದ್ದರೆ ಅದು ನಿಮ್ಮ ಊರು ಮಾತ್ರ.
ನಮ್ಮ ಊರಿನ. ದೂರವಾಣಿಯಲ್ಲಿ ನೋಡಿದಷ್ಟು ಸುಂದರವಾಗಿ ಏನು ಇಲ್ಲ ನಮ್ಮ ಊರು. ಅದು ಅದಕ್ಕೆ ಏನಾದರೂ ಹಾಕಿರುತ್ತಾರೆ. ಆದರೆ ಅ ನಿಜವಾಗಿ ಕಣ್ಣೆದುರು ನೋಡಲು ಅಷ್- - ಷ್ಟೊಂದು ಏನು ಸುಂದರವಾಗಿ ಇಲ್ಲ ನನ್ನ ಪ್ರಕಾರ, ಅದು ಎನುಕ್ಕೆ ಎಲ್ಲಾರೂ ನಮ್ಮ ಊರನ್ನು ಇಷ್ಟ ಪಡುತ್ತಾರೋ ನನಗಂತು ಗೊತ್ತಿಲ್ಲ. ಜಾಸ್ತಿ ಮಳೆ ಬಂದರೆ ಗೊಚ್ಚೆ ನೀರು. ನೀರಿನ ಬಣ್ಣ ಚೆ ಬಣ್ಣ ಬದಲಾಗುತ್ತದೆ. ಅಯ್ಯೋ ಅಯ್ಯೋಯ್ಯೋ ನನಗ ಅದೊನ್ ಅದು ಒಂಚೂರು ಇಷ್ಟ ಇಲ್ಲ. ಯಾವಾಗಲೂ ಮಳೆ ಯಾವಾಗಲೂ ಚಳಿ ಯಾವಾಗಲೂ ಗಾಳಿ. ಗುಡ್ಡ ಕುಸಿತ ನೀರು ತುಂಬುವುದು. ಅದು ನಾನು ನಮ್ಮ ಊರಿನಲ್ಲೇ ಇದ್ದೇನಲ್ಲ ಅದಕ್ಕೆ ಇಷ್ಟ ಇಲ್ಲವೋ ಅದು ಏನೋ ನನಗೆ ಗೊತ್- - ತಿಲ್ಲ ಆದ್ರೆ ನನಗೆ ಸಕಲೇಶಪುರ ಎಂದರೆ ಚೂರು ಇಷ್ಟ ಇಲ್ಲ. ಆದ್ರೆ ನೀನು.
ಆ
ಹ್ಮ ಆದರೆ ನಾನು ಅಂತ ಹೇಳಿ ಏನೋ ನಿಲ್ಲಿಸಿದಿರಲ್ಲ ಏನು ಎಂದು ಕೇಳಿದೆ.
ನಿಮ್ಮ ಊರಿಗೆ ಬರುವ ಆಸೆಯನ್ನು. ಹ ನನ್ನ ಮುಚ್ಚಿ ಹಾಕುತ್ತೇನೆ ನಾನು.
ಯಾಕೆ.
ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ ಅದಕ್ಕೆ.
ನನಗೆೇ ಇಷ್ಟ ಇಲ್ಲ ನನ್ನ ಬಂದ. ನನ್ನ ಊರಿಗೆ ಬಂದ ಗೆಳತಿಯರೆಲ್ಲಾ ತುಂಬಾ ಚೆನ್ನಾಗಿದೆ ಎಂದರು ಅದರಲ್ಲಿ ಅದಲ್ಲಿ ಏನು ಚೆನ್ನಾಗಿ ನನಗಂತೂ ಒಂದೂ ಗೊತ್ತಿಲ್ಲಾ
ಹೋಗಲಿ ಬಿಡಿ ನಿಮ್ಮಲ್ಲಿ ಕಂಡಿರುವುದು ಅವರಲ್ಲಿ ಕಂಡಿಲ್ಲಾ ಅವರಲ್ಲಿ ಕಂಡಿರುವುದು ನಿಮ್ಮಲ್ಲಿ ಕಂಡಿಲ್ಲಾ ಅಷ್ಟೇ
ಅದು ನಿಜಾನೇ.
ಹುಂ ನಿಮ್ಮ ವಿಶೇಷತೆ ನಿಮಗೆ ವಿಶೇಷತೆ ಎನ್ನುವುದೇ ಇಲ್ಲಾ ಎಲ್ಲರೂ ಆ ಜಾಗವನ್ನು ತುಂಬಾ ತುಂಬಾ ಇಷ್ಟ ಪಡುತ್ತಾರೆ ನೀವು ಒಂಥರಾ ವಿಚಿತ್ರಾ
ಏ ಎಷ್ಟು ಸಲಾ ಹೋಗುವುದು ಆ ಜಾಗಕ್ಕೆ ಹೋಗಿ ಹೋಗಿ ನನಗೆ ಬೇಜಾರು. ಯಾವಾ ಗೆಳೆಯ ಬಂದರೂ ಅಲ್ಲಿಗೆ ಕರ್ಕೊಂಡು ಹೋಗು ಮತ್ತೆ ಇನ್ನು ಸ್ವಲ್ಪ ದಿನ ನಂತರ ಇನ್ನೊಂದು ಗೆಳತಿಯರು ಬಂದರೆ ಅವ್ರನ್ನು ಅಲ್ಲಿಗೆ ಕರ್ಕೊಂಡ್ ಹೋಗು. ಅವರಿಗೆ ಅದು ಹೊಸ ಜಾಗಾ ನನಗದು ಬೋ... ಓ ಜಾನಾ
ಅದು ಯಾವ ಜಾಗಾ
ಅದು ನನಗೆ ಹೇಳಲು ಬರುವುದಿಲ್ಲಾ
ಹೌದಾ
ಅದು ಗುಡ್ಡಾ ದೇವಸ್ಥಾನಾ ಜಲಪಾತಾ ನಮ್ಮ ಊರಿನ ಅಬ್ಬೆ ಜಲಪಾತಾ ನಮ್ಮ ಊರಿನ ಕೆರೆ
ಹುಂ ನಿಮ್ಮ ಊರಿಂದ ಎಷ್ಟು ದೂರ ಆಗುತ್ತದು ಅಬ್ಬೆ ಕೆರೆಗೆ
ಹ ಹಬ್ಬೆ ಜಲಪಾತ ಕೆ ಅಬ್ಬೆ ಜಲಪಾತಕ್ಕೆ ಒಂದು ಹತ್ತು ಹದಿನೈದು ನಿಮಿಷಾ.
ಅಷ್ಟೇ
ಹಾ
ನಡೆಕೊಂಡು ಹೋಗಬಹುದಾ
ಹ ಹ್ಮ್ ಹ್ಮ ನಡ್ಕೊಂಡು ಹೋಗಲು ದೂ ತುಂಬಾ ದೂರಾ ಬೈಕಲ್ಲಿ ಹುಂ ಒಂದು ಹತ್ತು ಹದನೈದು ನಿಮಿಷಾ. ಅಷ್ಟೇ
ಹುಂ ನಿಮ್ಮನ್ನ ಯಾರು ಕರೆದುಕೊಂಡ್ ಹೋಗ್ತಾರೆ ನಿಮ್ಮ ಗೆಳತಿಯರೆಲ್ಲಾ ಬಂದ್ದರೆ.
ನನ್ನ ತಮ್ಮಾ ನನ್ನ ಅಣ್ಣನ ಗಾಡಿಯಲ್ಲಿ ಹೋಗ್ತಾ ಇದ್ವಿ
ಆ ನಿಮ್ಮ ತಮ್ಮನ ಗಾಡಿ ಇಲ್ವಾ.
ಹಾ ಹಾ ಅವನಿಗೆ ಕೊಡ್ಸಿದಾರೆ ಅವನು ಆ ಭೂಮಿಯ ಮೇಲೆ ತಿರುಗುವುದೇ ಇಲ್ಲಾ ಆಕಾಶದಲ್ಲೇ ಇರ್ತಾನೆ ಯಾವಾಗಲೂ. ಅದಕ್ಕೆ ಹುಂ ಹಾಗಾಗಿ ಅವನಿಗೆ ಕೊಡಿಸಿಲ್ಲಾ
ಹುಂ
ನನ್ನ ಅಮ್ಮನಿಗೆ ಆಸೆ
ಏನೆಂದು.
ಕೊಡಿಸಬೇಕು ಎಂದು ಆದರೆ ಅವನ ಅವ್ನು ಬುದ್ಧಿ. ಸರಿ ಇಲ್ಲ ಅವನು ಕೆಲಸಕ್ಕೆ ಹೋಗಿ ದುಡಿಯುವುದಿಲ್ಲ. ಅದಕ್ಕೆ ಮತ್ತೆ. ಏನಾದರೂ ಆದರೆ ನಮ್ ಅಮ್ಮನೇ ನೋಡಬೇಕು. ಸುಮ್ನೆ ಅದಕ್ಕೋಸ್ಕರ ಕೊಡಿಸಿಲ್ಲ.
ಹೋಗಲಿ ಬಿಡಿ.
ಹ್ಮ್
ಮತ್ತೆ ಪರೀಕ್ಷೆ ಎಲ್ಲ ಮುಗೀತಾ.
ಹಾ ಮುಗಿತು ನಿಮ್ಮದು.
ಆ
ನಿಮ್ಮದು ಮುಗೀತಾ.
ನನ್ನದು ಮುಗಿದು ಹೋಯ್ತು.
ನಿಮಗಿಂತ ಮೊದಲು ನಮ್ಮದು ಮುಗಿದು ಹೋಯ್ತು ಕಂತ.
ಹೌದ ಕಾಂತ.
ಹೌದು ಕಾಂತ.
ಹ್ಮ್ ನಾವು ನಮ್ಮ ಮುಂದಿನ ಕರೆಯನ್ನು ಮುಂದಿನ ದೂರವಾಣಿಯಲ್ಲಿ ಮಾತನಾಡೋಣ. ನಾನು ಇನ್ನು ಇಡುತ್ತೇನೆ ಸರಿ ನಾ.
ಹ್ಮ್ ಹ್ಮ್ ಆಯ್ತು ಆಯ್ತು.
ಆಯ್ತಾಯ್ತು.